ಪ್ಪ ಹೋ
ಚೆನ್ನಾಗಿದ್ದೀರಾ
ಹಾ ನಾ್ ಚೆನ್ನಾಗಿದ್ದೀವಿ ನೀವು
ಚೆನ್ನಾಗಿದ್ದೀವಿ ಏನ್ ಮಾಡ್ತಾ್ದೀರಾ
ಏನಿಲ್ಲ ಸುಮ್ಮನೆ ಕೂತಿದ್ದ ನೀವ್ ನೀವೇಏನ್ ಮಾಡ್ತಿದ್ದೀರಾ
ನಾವು ನಾವು ಸುಮ್ಮನೆ ಕೂತಿದ್ವಿ
ಊಟ ಮಾಡುದ್ರಾ ಹ್ಮ್ ಆಯ್ತು ಏನ್ ಮಾಡ್ತಿರೋದ್ ನೀವು
ನಾನು ಸ್ಟಡಿ ಮಾಡ್ತಾ ಇದ್ದೀನಿ ನೀವು
ನಾವು ಕೂಡ ಸ್ಟಡಿ ಮಾಡ್ತಿದ್ದೀವಿ
ಹೌದಾ ಎಲ್ಲಿಂದ ಮಾತಾಡ್ತಿರೋದ್ ನೀವು
ಕುಣಿಗಲ್ ಇಂದ ಮಾತಾಡ್ತಿರೋದು ನೀವು
ನಾವು ನಾವು ಕುಣಿಗಲ್ ಸೈಡ್ವ್ರೇ
ಹೌದಾ
ಹಾ ಹಾ ಹೋಗಿದ್ವಿ ಹೇಗಿತಿ ಇವತ್ತು ನಿಂಮಡೆ
ನಮ್ ಡೇ ಚೆನ್ನಾಗಿತ್ತು ನಿಮ್ ಡೇ ಹೇಗಿತ್ತು
ನಮ್ ಡೇನ ಚೆನ್ನಾಗಿತ್ತು ಹೇಗ್ ಸ್ಪೆಂಡ್ ಮಾಡುದ್ರಿ ನಿಮ್ ಡೇನ ಇವತ್ತು.
ಹ ನಮ ಸಿಸ್ಟರ್ಸ್ ಬಂದಿದ್ರು ಅವ್ರ ಜೊತೆ ಮಾತಾಡ್ಕೊಂಡ್ ಟೈಮ್ ಸ್ಪೆಂಡ್ ಮಾಡಿ.
ಹಾ
ಹಾ ನೀವು
ಅ ನಾನು ಇವತ್ತು ಕಾಲೇಜ್ ಹೋಗಿ ಅಲ್ಲಿ ನನ್ ಆಫ್ ಡೇ ಸ್ಪೆಂಡ್ ಮಾಡಿ ತಿರ್ಗಾ ಆ ನಮ್ ತಮ್ಮಂದಿರ್ ಜೊತೆ ನಮ್ ಅಕ್ಕಂದಿ ಜೊತೆ ಟೈಮ್ ಸ್ಪೆಂಡ್ ಮಾಡ
ತಿಂಡಿ ಏನ್ ತಿಂದ್ರಾ ಹ
ತಿಂಡಿ ಆ ಅಮ್ಮ ಬೆಳಿಗ್ಗೆ ರೊಟ್ಟಿ ಮಾಡಿದ್ರು ಇವಾಗ ಬಿರಿಯಾನಿ ಮಾಡಿದ್ರು. ನೀವೇನ್ ಮಾಡುದ್ರಿ
ನಾವು ಬೆಳಗ್ಗೆ ಎಗ್ರೀಸ್ ತಿಂಡ್ವೂ
ಹಾ
ಹಾ
ಏನ್ ಓದ್ತಾ ಇರೋದು ಏನ್ ಇತ್ರಲ್ಲ ನ ಇಷ್ಟ ಫುಡ್ಡಲ್ ಎಲ್ಲಾ ನಾನ್ ವೆಜ್ಜು ಇಷ್ಟ
ಎಲ್ಲಾ ಹೇಗ್ ಮಾಡ್ತಾರೆ
ಚ ಕಡಿನ್ನ ಜ
ಜಾಸ್ತಿ ಏನಿಷ್ಟ ನಿಮ್ಗೆ?
ಜಾಸ್ತಿ ಬಿರಿಯಾನಿ ಇಷ್ಟ ನಿಮ್ಗೆ
ಹ ನಮ್ಗೂ ಕೂಡ ಬಿರಿಯಾನಿ ಇಷ್ಟ
ಹಾ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ
ನಮ್ಮನೆ ಸಿಕ್ಸ್ ಮೆಂಬರ್ಸ್ ಇದ್ದೀವಿ ನಾವು ನೀವು.
ನಾಕ್ ಫೈವ್ ಮೆಂಬರ್ಸ್ ಇದ್ದೀವಿ
ಹೌದಾ
ಯಾರ ಯಾರು ಇದ್ದೀರಾ ನಿಮ್ಮನೆ
ತಾತ ಅಜ್ಜಿ ಅಪ್ಪ ಅಮ್ಮ ಅಣ್ಣ ಇದ್ದಾರೆ
ಹಾ ಅವರೆಲ್ಲ ಏನ್ ಮಾಡ್ತಾ ಇದಾರೆ
ಅವರೆಲ್ಲಾ ಮಳೆ ಬರ್ತಿದೆ ಅಲ್ವಾ ಸೊ ಮನೇಲಿ ಮಲ್ಕೊಂಡಿದಾರೆ.
ಹಾ
ಎಲ್ಲಾ ಆರಾಮಾಗಿದ್ದಾರಾ ನಿಮ್ಮ ಮನೆ
ಹಾ ನಮ್ಮ ಮನೆ ಎಲ್ಲಾರು ಚೆನ್ನಾಗಿದ್ದಾರೆ
ಹೌದಾ
ಹಾ
ಮತ್ತೆ ಏನ್ ಸಮಾಚಾರ
ಹೇಳ್ಬೇಕು ನೀವೇ ಎಲ್ಲ ಹೇಗಿದ್ದೀರಾ
ನಾವ್ ಫುಲ್ ಆರಾಮು ನೀವ್ ಹೇಗಿದ್ದೀರಾ
ಏನ್ ಸ್ಟಡೀಸ್ ಮಾಡ್ತಾ ಇದ್ದೀರಾ
ನಾವವು ಇವಾಗ ಫಸ್ಟ್ ಬಿಕಾಂ
ಹಾ ಕಾಲೇಜ್ ಯಾಗಿಂದ ಸ್ಟಾರ್ಟ್ ಆಗುತ್ತೆ,
ಇನ್ನುೂ ಮೆಸೇಜ್ ಹಾಕಿಲ್ಲ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತಾಗ ಹೋಗ್ಬೇಕು
ಹಾ
ಹಾ ನಿಮ್ ಕಾಲೇಜ್ ಎಲ್ಲಾ ಹೇಗ್ ನಡೀತಿದೆ
ನಮ್ದು ಚೆನ್ನಾಗಿದೆ ನ ಇನ್ನ ಇವಾಗ ಕಲ್ಚರಲ್ ಪ್ರೋಗ್ರಾಮ್ಿದ್ದಾರೆ ಒನ್ ಫೈವ್ ಡೇಸ್ ಅದಕ್ಕಾದ್ರೂ ಪ್ರಿಪ್ರೇಷನ್ ನಡೀತಿದೆ ಅದಾದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ ಇದೆ
ಅದ್ರೆ ಫುಲ್ ಎಂಜಾಯ್ಮೆಂಟು
ಹಾ ಇವಾಗ ಸ್ವಲ್ಪ ಎಂಜಾಯ್ಮೆಂಟ್ು ಆಮೇಲೆ ಎಕ್ಸಾಮಿಗೆ ಚಡಿಸಲಿ ಹಾ ಹಾ ಹಾ
ಹಾ ಮತ್ತೆ ಟ್ರಿಪ್ ಎಲ್ಲ ಹೋಗಿದ್ರಾ
ಹ ಇವಾಗ ಎಲ್ಲಿ ಟ್ರಿಪ್ು ಕಾಲೇಜ್ ಎಲ್ಲಾ ಇರುತ್ತಲ್ಲ
ಹಾ ವೀಕೆಂಡ್ಸ್ ಎಲ್ಲಾದ್ರೂ ಟ್ರೈ ಮಾಡ್ಬೋದಲ್ವಾ
ಹಾ ವೀಕೆಂಡ್ಸ್ ಅಲ್ಲಿ ಈ ವೀಕ್ ಹೋಗಿದ್ವಿ
ಹಾ
ಹ್ಮ್ ಇನ್ನು ಬೇರೆ ವೀಕೆಂಡ್ಸ್ ಅಲ್ಲಿ ನೋಡ್ಬೇಕು
ಹೌದಾ
ಹ್ಮ್
ಹ
ನೀವ್ ಹೆಂಗ್ ಹೆಂಗ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ನಿಮ ರಜೆಾನ
ಹಾಲಿಡೇಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಮನೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಮತ್ತೆ ಫ್ಯಾಮಿಲಿ ಫ್ಯಾಮಿಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ
ಹ್ಮ್
ಹ್ಮ್
ದನ್ನದ್ ಏನ್ ಮಾಡ್ತಾ ಇದ್ದೀರಾ
ಡಿನ್ನರ್ ನಾನ್ ವೆಜ್ ಇವತ್ತು ಸ್ಯಾಟರ್ಡೇ ಅಲ್ವಾ
ಹಾ
ಸೊ ನಾನು ವೆಜ್ ಮಾಡ್ತಿದ್ದೇನೆ
ಹ್ಮ್
ಹ್ಮ್ ನಿಮ್ಗೆ ಏನಾದ್ರು ಇಷ್ಟ ಏನಾದ್ರು ಥಿಂಗ್ಸ್ ಅಂದ್ರೆ ಏನ್ ಇಷ್ಟ ಬರುತ್ತೆ ನಿಮ್ಗೆ
ಆ ನನಗೆ ತಿಂಗ್ಸ್ ಅಲ್ಲಿ ಕ್ಯಾಮ್ರಾ ಇಷ್ಟ
ಹಾ ಯಾವತರ ಕ್ಯಾಮ್ರಾ.
ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಬರುತ್ತಲ್ಲ ಆ ತರ ಕ್ಯಾಮ್ರಾ
ದಾ
ಹಾ ಅದಂದ್ರೆ ತುಂಬಾ ಇಷ್ಟ ನಿಮಗೆ
ಹಾ ನಮಗೆ ಡ್ರೆಸ್ಸಸ್ ಅಂದ್ರೆ ತುಂಬಾ ಇಷ್ಟ
ಹಾ ನಿಮಗೆ ಅಣ್ಣ ಇದ್ದಾರೆ ಅಂತ ಮತ್ತ ಹೇಳುದ್ರಲ್ಲ ಅವ್ರ ಏನ್ ಮಾಡ್ತಿದ್ದಾರೆ
ಅವ್ರ ಬಿ ಬಿ ಎ ಮಾಡ್ತಿದ್ರ ಸೆಕೆಂಡ್ ಬಿ ಎ
ಹಾ
ಹ್ಮ್ ಮತ್ತೆ ನೀವೇ ಹೇಳ್ಬೇಕು ಎಲ್ಲ
ಹ್ಮ್ ನಿಮ್ ಕಾಲೇಜ್ ಇರೋದೆಲ್ಲಿ.
ನಮ್ ಕಾಲೇಜು ಬೆಳ್ಳೂರ್ ಕ್ರಸ್ ಅಲ್ಲಿ ಇದೆ.
ಹೌದಾ ನಿಮ್ ಬಿಕಮ್ ಬಗ್ಗೆ ಐಡಿಯಾ ಇದೆಯಾ ಏನೇನ್ ಮಾಡ್ತೀರಾ ಅನ್ನೋದು ನಿಮ್ ನಿಮ್ಮ ಏಮ್ ಏನಿದೆ.
ನಮ್ಗೆ ಏನ್ ಏನಂದ್ರೆ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ.
ಹಾ
ಹ ಫಸ್ಟ್ ಏರ್ ಹೋಸ್ಟ್ರೆಸ್ ಆಗೋಣ ಅಂತ ಅನ್ಕೊಂಡಿದ್ದೆ ಬಟ್ ಅದ ದೆಲ್ಲ. ಹ್ಮ ಫೇಸ್ ಮೇಲೆ ಡಿಪೆಂಡ್ ಆಗಿದೆ. ಅ ಅದಿಕ್ಕೆನ ಸೋಲ್
ಏರ್ ಹೋಸ್ಟರ್ ಈಗ ಬೆಸ್ಟ್ ಅಲ.
ಹಾ
ಏರ್ ಹೋಸ್ಟರು ಚ
ಚೆನ್ನಾಗಿತ್ತು ಬಟ್ ಅದೆಲ್ಲಾ. ಹ್ಮ್ ನಮ್ ಫೇಸು ನಮ್ ನಮ್. ಮೇಕಪು ಇದ್ರ ಮೇಲೆ ಡಿಪೆಂಡ್ ಆಗಿದೆ.
ಹಾ
ನಾವು ಜಾಸ್ತಿ ಫ್ಯಾಮಿಲಿಗ್ ಟೈಮ್ ಕೊಡೋದಿಕ್ಕೂ ಆಗೋದಿಲ್ಲ. ಇವಾಗಿನ್ ಪೇರೆಂಟ್ಸ್ ಆ ಅಟ್ಯಾಚ್ಮೆಂಟ್ ಅಲ್ಲಿ ನಾವು. ಅವ್ರನ್ನ ಬಿಟ್ಟಿರೋದಿಕ್ಕೂ ಆಗೋದಿಲ್ಲ ಸೊ ಅದಕ್ಕೇನೆ ಅದನ್ ಬಿಟ್ಟ. ಬಿಟ್ಟು ಬ್ಯಾಂಕ್ ಸೈಡ್ ಸುಮ್ನೆ ಬ್ಯಾಂಕ್ ಸೈಡ್ ಎಲ್ಲ ವರ್ಕ್ ಮಾಡ್ಕೊಂಡಿರ್ಬೋದಲ್ಲ ಅಂತ. ಯೋಚನೆ ಮಾಡ್ತಿದ್ದಿ ಕಾಲೇಜ್ ಕಡೆಯಿಂದಾನೇ. ಟ್ರೈನಿಂಗ್ ಎಲ್ಲ ಕೊಡ್ತಾರಂತೆ ಎಕ್ಸಾಮ್ಸ್ಗೆ.
ಹಾ ಅದ್ರ ಬಗ್ಗೆ ಎಲ್ಲಾ ಮಾತಾಡಿದ್ದೀರಾ ಕಾಲೇಜ ಅಲ್ಲಿ.
ಹಾ ಅದಿಕ್ಕೇನೆ ಅದ್ರ ಬಗ್ಗೆ ಹೊ ದ್ರೆ ಒಂದ್ ಸ್ವಲ್ಪ ಎಲ್ಪ್ ಆಗ್ಬೋದು ಅಂತ.
ಹ್ಮ್
ಅವರೇ ಬುಕ್ಸ್ ಎಲ್ಲ ಲೈಬ್ರರಿಲ್ ಕೊಡ್ತಾರಂತೆ.
ಹಾ
ಹಾ ಅದಕ್ಕೇನೆ ನಿಮ್ದು ನೆಕ್ಸ್ಟ್.
ನಾನ್ ನೆಕ್ಸ್ಟ್ ಅಡ್ವೊಕೇಟ್ ಆಗ್ಬೇಕು ಅನ್ನೋದು ನನ್ನ ಏಮ್ ಇದೆ.
ಹಾ
ಹ ನಾನ ಇವಾಗ ಲಾಯಲ್ ಎಲ್ ಎಲ್ ಬಿಯಲ್ಲೇ ಸಿಕೆಂಡ್ ಸೆಮ್ ಓದ್ತಾ ಇದ್ದೀನಿ.
ಹೌದಾ.
ಹ್ಮ್
ಹ್ಮ್ ಮತ್ತೆ ಫುಲ್ ಆರಾಮು.
ನೀವ್ ಸ್ಯಾಲ್ರಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸ್ಯಾಲ್ರಿನ.
ಹ ಸ್ಯಾಲ್ರಿ ಒಂದ್ ಸೆವೆಂಟಿ ಬಂದ್ರೆ ಸಾಕು.
ಹಾ
ಅಂದ್ರೆ ಸ್ಟಾರ್ಟಿಂಗ್ ಸ್ಯಾಲ್ರಿ ತರ್ಟಿಫೈವ್ ಇರುತ್ತಂತೆ.
ಹಾ
ನಂಗ ಅದ್ರ ಬಗ್ಗೆ ಯಾವ ಐಡಿಯಾಸು ಇಲ್ಲ ಬಟ್. ನೆಕ್ಸ್ಟ್ ಅದು ಹಐಕ್ ಆಗ್ಬಹದು ಅಂದ್ರೆ ಅದು ಬ್ಯಾಂಕ್ ಮ್ಯಾನೇಜರ್ ಪೋಸ್ಟ್ಗ ಏನಾದ್ರು ಹೋದ್ರೆ ಮಾಮೂಲಿ ಸ್ಟಾರ್ಟಿಂಗ್ ಸ್ಯಲ್ರಿನ ಫಿಫ್ಟಿ ಇರುತ್ತಂತೆ
ಹಾ
ಹ ಅದಕ್ಕೇನೆ ನಾವು ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀವಿ
ಹ ನೀವ್ ಪ ಯು ಅಲ್ಲಿ ಬಿಸ್ನೆಸ್ ಓದಿದ್ರಾ
ಹಾ
ಹೂ
ನೀವೇನ್ ತಗೊಂಡಿದ್ರ ಪಿ ಇಲಿ
ನಾನು ಕಾಮರ್ಸ್ ತೊಗೊಂಡಿದ್ದೆ ಅದರಲ್ಲಿ ಬಿ ಎಸ್ು ಸಿ
ಹಾ ನಮ್ದು ಸಿ ಎಸ್ು
ಹಾ ಹೌದಾ ನಾವು ನನ್ನ ಸಿ ಎಸ್ ಇತ್ತು ನನ್ ಸೆಕೆಂಡ್ ಪಿ ಓದ್ಬೇಕಾದ್ದೆ
ಹೌದಾ
ಹೌದ
ಹೂ ಮತ್ತೆ ಏನ್ ಮಾಡ್ತಿದಾರ ಸಿಎಸ್ ಪರವಾಗಿಲ್ಲ ಆರಾಮಾಗಿತ್ತು ಸಿಎಸ್ು
ಹ
ಆಕ್ಚುಲಿ ಎಕ್ನಾಮಿಕ್ಸ್ೇ ಇದ್ದ ಇದು
ಹಾ
ಹಾ ಏನ್ ಮಾಡ್ತಿದಾರ ಎಲ್ಲಾ ಪೇರೆ
ಹ ನಮ್ ಪೇರೆಂಟ್ಸ್ ಎಲ್ಲಾ ಇಲ್ಲೇ ಟಿವ ವಿ ವಾಚ್ ಮಾಡ್ತಾ ಇದಾರೆ
ಹೌದಾ
ಹ
ಹಾ ನಿಮ್ ನೀವ್ ಯಾರ್ಯಾರ್ದೀರಾ
ಅ ನಮ್ಮ ಮನೇಲಿ ನಾನು ಅಕ್ಕ ಅ ನನಗ್ ಇಬ್ರು ಅಕ್ಕಂತರಿದ್ದಾರೆ ಅಪ್ಪ ಅಮ್ಮ
ಹಾ ನಿಮ್ಮ ಅಕ್ಕಂದ ನೀರು ಏನ್ ಮಾಡ್ತಿದಿದ್ದಾರೆ
ಅವರು ಒಬ್ರು ಎಮ ಬಿ ಎ ಮಾಡ್ತಿದ್ದಾರೆ ಇನ್ನೊಬ್ರು ಇಂಜಿನಿಯರಿಂಗ್ ಮಾಡ್ತಾ ಇದಾರೆ
ಹೌದಾ
ಹಾ ಆದ್ರೆ ಅವರಿಿಬ್ರು ಬೆಂಗ್ಗಳೂರಲ್ಲೇ ಇದೆ ಅಪ್ಪ ಫಾರ್ಮರ್ ಅಮ್ಮ ಹೌಸ್ ವೈಫ್
ಹೌದಾ ನಮ್ಮನೇಲ್ಲೂ ಸೇಮ್ ಅಪ್ಪಾ ಫಾರ್ಮರ್ ಅಮ್ಮ ಹೌಸ್ ವೈಫ್
ಹಾ ಬೇರೆ ಏನು ಕೆಲ್ಸ ಇಲ್ಲ ಹೌಸ್ ವೈಫ ನಾ
ಹಾ ಬೇರೆ ಏನ್ ಕೆಲ್ಸ ಇಲ್ಲ ಅವ್ರ ಹೌಸ್ ವೈಫ್ ಅಲ್ಲೇ ನಿಮ್ಗೆ ಪೂಜೆ ಬಗ್ಗೆ ಏನಾದ್ೂ ನಾಲೆಜ್ ಇದೆಯಾ ಅಂದ್ರೆ ಪೂಜೆ ಜಾಸ್ತಿ ತಿ ಇಷ್ಟಲ್ಲ ನಿಮ್ಗೆ
ಹಾ ನನಗೆ ಇಷ್ಟನೆ ಯಾವಾಗ್ಲೂ ನಾನೇ ಜಾಸ್ತಿ ಮಾಡೋದು
ಹೌದಾ ನಿಮ್ ನಿಮ್ ವಾಯ್ಸ್ ಕೇಳಿಸತಿದ್ರೇನೆ ಹಂಗನ್ಸುತ್ತೆ
ಹಾ
ಇ ತುಂಬಾ ಪೂಜೆ ಕಡೆ ಎಲ್ಲಾ ಇಂಟ್ರೆಸ್ಟ್ ತೋರ್ಸ್ತೀರಾ ಅಂತ
ಇದಕ್ಕೆ ಎಂದ್ರೆ ಪಾಸಿಟಿವ್ ಬರ್ಬೇಕಂದ್ರೆ ಪೂಜೆ ಎಲ್ಲ ಇರ್ಬಲೇಬೇಕಲ್ವಾ
ಹಾ ನಿಮ್ ಜೊತೆ ಮಾತಾಡ್ ತುಂಬಾ ಖುಷಿ ಆಯ್ತು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಮಾಡಿದಾಗ
ಕಾಲ್ ಮಾಡೋಣ
ಹಾ ಓಕೆ ಆಯ್ತು ನೆಕ್ಸ್ಟ್ ಟೈಮ್ ಸಿಗೋಣ ಬಾಯ್ ಹಾ ಥಾಂಕ್ ಯು ಸೇಮ್ ಟು ಯು ಬೈ
ಹಾ
ಇಂಗ್ಲಿಷ ಅಷ್ಟೊಂದು ಮಾತಾ ಬಿಡಿಕೊಂಡ್ರೆ ಹಾವೆ